ಹಲೋ
ನಮಸ್ಕಾರೀ ಬೀರಾಪ್ಪ ಅವ್ರ
ಮಾಲಕ ಏನಂದ ನಿಮ್ಮ ನಿಂದೀ ನಿಂದ್ರ ಒನ್ ಮಿನಿಟ್ ಮಿಂದ್ರಿ
ಏ ನೀನ್ ನಾವನ್ ಮಾತಾಡೋ ನೀ ಏನ್ ಒಂದ್ ಮಣ ನಿಂದ್ರಂತಿ
ಮ್ಮ ಆನ್ ಮಡಲ್ವಾ
ಹಲೋ
ಹಾ
ಏನ್ ಮಾಡ್ಲಕ್ಕತ್ತಿದಾವ
ನಮಸ್ಕಾರ ಣ್ಣ ಹ ಏನರು ಹ ನಮಸ್ಕಾರ ಏನಣದ್ರ
ಏ ಏನಲ್ ನೋಡ್ರಿ ನಿಮ್ದ ನಡ್ರ
ಇಲ್ಲಿ ಎದಕ್ ಬಂದೇವ್ರೀ
ಎದಕ್ ಬಂದ್ರಿ
ಹ
ಹೌದ್ರಿ ಅದೇ ತಿಂದು ಬರ್ರಲ್ಲ ಬರಾಗ
ಅ ಚಾಯಗ ಕುಡಿದ್ರ ಅಲ್ ನೀ
ಚಾಯ್ಿಗೆ ಏನ್ ಕುಡುದಿಲ್ರಿ ಇಲ್ಲೆಲ್ಲ ಕಾಲೇಜ್ದಂಗ ಇರ್ತನ್ೀ ಚಾಯ್ಿಗೆ ಮತ್ತ ಹೊರಗೆ ಹೋಗಬಬೇಕ ರೋಡಿಗೆ ಹೋಗಕ್್ ಚಾಯ್ಗೆ ಎಲ್ ಕುಡಮೀ
ಎದ ಇದಿದ್ದೀರಿ ನೀ ಈಗ
ನಾವಿಲ್ಲಿ ಒಂದು ನಮಲ್ಲಿ ಚರಣ್ ಬಸವೇಶ್ವರ ಟೆಂಪಲ್ ಒಂದ ಆದ್ರಿ ಅಲ್ಲಿ ಬಂದ್ ಕೂತಿದೀವ್ರಿ ಕೆಲ್ ರೋಡಿ ಬರದು ತೇರ್ ಹತ್ ನೋಡ್ರಿ ನಮ್ಮ್ ಮುರಗ ತೇರ್ ಹತ್ತಲ್ ಕಾಣ ಇ ನೋಡ್ರಿ
ಹಾತ್ ಕಲ್ಲೂರ್ ಅಲ್ರಿ
ಗುಡಿ ಗುಡ ಆಗಿವ ನೋಡ್ರಿ
ಅಲ್ಲಿದ್ರಿ ಊಟ ಮಧ್ಯಾಹ್ನ ಕಡೆಗೆ ಮಧ್ಯಾಹ್ನ್ ಕಡೆ ಆಗ್ಯದ ಹೊರಗ್ ಬಂದಿದವ ನಾ ಊರಗ್ ಬಂದವಲ್ಲ ಹ
ಏನ್ ಮಾಡ್ರಿ ಊರ್ವಾರ ಪೆಷಲಾ
ಬೇಸಲ್ ಬೇಸ ಇಲ್ ಅ ಹೊರಗ ಮಂದಿ ಬ ಹೊಂದ ಒಂದು ಕಾಫಿ
ಹೌದ್ರಾ
ಕಾಸಡ್ ಏನ್ ದೇವ್ರ ಅಲ್ಲ ನಿಮ್ಮ್ ಆಶೀರ್ವಾದ ಹಾ ಬರೀ
ಹೌದ್ರೆ ಮತ್ತೆ ಅತ್ತೇನ್ರೀ ಇವ್ರ ಏನೋ ಬಿ ತರಗತಿ ಅವ್ರ ಏನೋ ಹೋಗಿಲ್ಲ ಅಂತ ಊರ ಅವ್ ಏನೋ ಹಾಳಾಕತ್ತದ ಅಂತ
ಹಾಳ ಬ್ರಿ ಮತ್ತೆ
ು ನ ಮತ್ತೆ ನಡದ್ರೀ ಮತ್ತ ತ್ತೇನಾ್ದ ಅಂದ್ರ ಬಿ ಸೆಕ್ಷನ್ ಒಂದ ಹೋಗ್ಯವ್ರಿ ಅಂದ್ರರುನು ಊ್ರಗ್ ಎಲ್ಲಸು
ನೀ ನೀ ಮಾಡಿದ್ದು ನೀನು ನಂತರ ಹಾ ರೀ
ಒಂದ್ ಹತ್ತು ಹತ್ತು ಜನ ನೋಡ್ರಿ ಬೀಸಕ್ಷಂದು ಆಯ್ತು ಮತ್ತ್ಯಾವಿಲ್ಲ
ಯಾರ ಯಾರ ಹೋಗ್ಯಾರಂತರಿ
ಏ ಬಾಳ್ಗೆ್ಯ್ರಿ ಇರದೇ ಒಂದ ಹದ್ನೈದ ಜನ ಅವವ
ಇವ್ನೇ ಮಲ್ಲಿಕಾರ್ಜುನ ಅನ್ರರಿ ರಾಾವ ರಾಹುಲ್ ಇಲ್ರಿ ಮಲ್ಲಿಕಾರ್ಜುನ ಅನ ಮತ್ತ ಪ್ರದೀಪ್ ಅನ್ರಿ ಪ್ರದೀಪ ಮತ್ತ ಇವ
ಹ ಪ್ರಣಿತ ಬಜ್ಯ
ಹಾ ಇವ್ರ ಏನ್ರೀ ಎ ಸಿ ಕ್ಯಾಮರಸ್ ಗಿ ಪೋನ್ ಹಚ್ಲಕ್ತ್ತರಲ್ಲಾ
ನಾ ಅಲ್ರೀ ಅಪ್ಪ
ಹವ ಅಚಲಕತ್ತನ್ರಿ ಪ್ರಜ್ವಲ್ ದಾಡಿ
ಇಳ್ಬ ಡ್ರಿ ಇದು ಅವ ರ್ರಾವ್ರೀ ಪೂರ ಅಪ್ಪನ್ ಮಾಡತೇನ್ ಕೊಪ್ಪಡದ ಬಿೀಗುಡಗಿ
ಹ ಮಾಡ್ತನ್ರಿ ಮೊನ್ನೇ ಏನಂದಾರತ್ರಿ ದೀನ್ಸಾರ್ ಬಳಿ ಹೋಗೇನಂತವ ಸರ್ ಕಿಂಕಿಂ ಕೈ ಆಕ್ಯವ್ರಿ ಆ ಏನ್ ಮಾಡಬೇಕು ಊರ್ಗ ಬರ್ತೀನಿ ರೀ ಅಂದ್ನಂತ
ಹ್ಮ
ಅವ ಹೊಸದಿನ್ ಬಂದ ನೋಡ್ರಿ ಅವ ತಲಿ ಅಡಗೋದ್ ನಿಂದ್ಬಿಟ್ಟನಂತ ತಲಿ ತಿನ್ಕೊತ
ಹ್ಮ್
ಹ ಹ ಏ ಏನಾಯ್ತೋ ಹ್ಹೀಹಾ ಹೆಂಗಾಯ್ತು ಫಸ್ಟ್ಗೆ ಆಗ್ಯದ ಏನ್ ಇವಾಗ ಆಗ್ಯದ ಅಂತ ಕೇಳ್ಕತ್ತರ್ಂದರಿ ಇಲ್ರಿ ಸರ್ ಒಂದ್ ನಾಕ್ ದಿವ್ಸ ಆಯ್ತರಿ ರೆ ಎಷ್ಟಕ್ ಮಕೋತಿನ್ ಎದಕ್ ಹೋಗ್ತಿವಿ ಊರ್ರಿಗೆ ಇಲ್ಲೇ ಇದ್ರ ಕಮ್ಮ ಗಲ್ ಅನಂತ ತಲಿ ತಲಿ ತಿನ್ಕೊತ ನಿಂತ್ಬಿಟವನಂತೆ ಅವ ದನ್ಸರ
ಹಾ
ಮತ್ ಆಮೇಲ್ ದನ್ಸಾರ ಏನಂದ್ರಂತ್ರಿ ಇವಾಗ ಆಗೇನ್ ಯಾವಾಗದಂತ ಅಂದ್ರ ಅಂತ ಒಂದ ನಾಕ್ ದಿವ್ಸ ಬತ್ ಸರ್ ಬಾಳತ್ರಾಸ ಕೊಡ್ಲಕತ್ತದ್ರಿ ಅಂತಂದ್ರಂತ ನಮ್ಮ ಹಾಸ್ಟೆಲ್ದಾಗ ಹೋಗು ಒಂದ್ ಐದ್ ಲೀಟ್ರ ನೀರ್ ತ ಬಿಸಿ ಬಿಸಿವು
ಹ್ಮ
ಬಿಸಿ ಬಿಸಿ ನೀರ್ತೋ ನೀರಾಗ ಉಪ್ಪಳ್ಳ ಹಾಕೋಡಕಂದ್ರ ನೀರ್ ಕುಡಿ ಅಂದ್ರಾಂತ ಉಪ್ಪಳ್ಳ ಹಾಕೊಂಡ್ ಕುಡಿ ಅಂದಿದಕ್ಕ ಇವ ರಾಹುಲ್ ಏನ್ ಅಂಬೇಕಂತ ಅದಕ್ಕ ಸರ್ ನಮ್ ಹಾಸ್ಟೆಲ್ದಾಗ ಬೇರೆ ಕಡೆ ಹಾಸ್ಟೆಲ್ ಆದ್ರಿ ನಾವ್ ಆ ಕಡೆ ಹೋಗಲ್ರಿ ಹಾಸ್ಟೆಲ್ ಕಂದನನ್ತಿವನನು
ಅಲ್ಲ ಆ ಕಾಲ ನೀರ್ ನಿಂದ ನೀರ್ ಸೇಗಲ್ಲನತ್ತ ಏನ್ ೋಲ್ ಟೋಲ್ ಮದಾಬ್ರ ಮಾಡ್ತನ್ರಿಪ್ಪಾ
ಪೂರಾರಿ ಮತಿ ಸ್ ಮತ್ ಬಯಲಕತಾನ ಇಲ್ಲ ಮತ್ ಈ ಸದ ಹೆಂಗಂದ್ರ ಮಾನ್ಯನೆ ಹೋಗ್ಯೇನಲ್ರಿ ಮತ್ ಹೋಗ್ಯನ ಊರ್ಗಿ ಬರದೆೇ ನಿನ್ನೆ ಬಂದನಾ ಮತ್ ನಿನ್ನೆ ನಡಿ ಕಾಮನ್ ಅಪ್ಪ ಬೇರೆ ಸೆಕ್ಷನ್ ದವರು ಕೂಡ
ಹ್ಮ
ಹ್ಮ ಹಂಗ ಕಾಮನ್ಪ್ ಮಾಡದ್ರಿ ಹಿಂಗಅವಂದು ಸ್ಟಡಿ ಆತದ್ರಿ
ಏನಗಲ್ರಿ
ಹ್ಮ್ ನ ಬಾಳ ಸ್ಟೆಡಿ ಬಾಳ ಅದ್ರಿ ಪರ ಒತ್ತು
ಹದ್ತಾರ ಏನರ
ಎತ್ರ ನೀ ನೀವು ಯಾಕ ಬಾಬುರಾವ್ ಬಾಬೂರಾವ್ ಸೈಡ್ ಹೊಡಂಗ ಕಾಣ್ತನ್ರಿ ಅವ ಹ
ಹದ
ಓ ಹೊಡಿತಾ ಹೊಡಿತಾ ಬಾಳ ಡೇಂಜರ್ ಹಾ ಅವನಿಗೆ ಅವ್ರಿಗಿ ಬಾಳ ಎಲ್ಲ ದೋಸ್ತರಿ ಅವ್ರ ಕಾಸ ಕಾಸ ಅವ ರಾಹುಲ್ ಬಾಪು ಎಂಗಾದ್ರಿ ನಿಮ್ ಕಡಿ ವಾತಾವರಣ ಮತ್ತ
ಮಳಿ ಬರುವ ಸಾಧ್ಯತೆ ಇದೆ ಹ್ಮ
ವಾತಾವರಣ ಯಾಕೆನಂಬೈಲ್ ಕಡಿಸದ್ರಿ ಒಂದ ಸ್ವಲ್ಪ ಮಳೆ ಬರಂಗ ಕಾಣತರಿ ಇವತ್ತ ಮಳಿ ಬರಂಗ ಕಾಣತರೀ ನಂಬಲ್ಲು
ಹ ಗೋಡ್ರ ಸಂಗ
ಹಾ ಹೌದ್ರೆ ಓದತಿ ಓ ಮತ್ರಿ ಇಲ್ಲೇ ಮಲ್ಯ ಒಂದ್ ರೂಪಾಯಿ ಅದೇನ್ ಮತ್ತೇನ್ ನಡದರಿ
ತ್ತ ಅಲ್ಲಿ ಒಂದ್ ರೂಪಾಯಿ ಎರಡ ರೂಪಾಯಿ ಬಿಕ್ಷೆನೆ ಬೇಡತ್ರಪ್ಪ
ಹ ಇಲ್ಲ್ ಲೇ ಇವನೌನ ಹತ್ರ ರೂಪಾಯಿದಾಗ ಒಂಬತ್ತ್ ರೂಪಾಯಾವ ಇನ್ನೊಂದು ರೂಪಾಯಿ ಹಕಿದ್ರ ಏನ ಒಂದ್ ಐದ್ ರೂಪಾಯಿ ಹತ್ ರೂಪಾಯಿ ಸ್ನಾಕ್ಸ್ ಬರತ್ತಾವ
ಹ್ಮ್ ಮತ್ತ ರಿ
ಮತ್ತೇನ್ಡದ್ರೀ ಹ ಬಿರಾಪುರ
ತಂಗ ವಾತಾವರಣ ಅದು
ವಾತವರಣ ನಂಬಲ್ಲಿ ಚಲೋ ಅದ್ರ ನಿಮಂಬಲ್ಲಿ ಹೆಂಗಾದ್ರಿ ಹ್ಮ್ ಏನ್ನ ತೋಮ್ಮ ತೋ ತೋ ನೀನು ಒಂದ್ ರೂಪಾಯ
ಎನಪ್ಪ ಬರುಗೆದುರು ತಿನಿ ಪರುಗೆ ದಿನ ಬರಂತ
ಏ ತಿನ್ರಿ ಪೇರಕಾಯಿ ಎಲ್ಲಾ ನೀವು ಡ್ರೈ ಫ್ರೂಟ್ಸ್ ಮೇಂಟೇನ್ ಮಾಡ್ತೀರಿ ನಮ್ಗೆ ಯಾವ ನಡಲ್ಲ
ಹ್ಮ ಹ್ಮ ತಂದ ಇರ್ತೀರಿ ಪ್ರೋಟೀನ್ ಡಬ್ಬಾ ಇಲ್ಲದನ ಇರ್ತರಿ ನೀವು
ಜಿಮ್ ಮಾಡ್ತೀವಿ ಸರ್ ಜಿಮ್ಮಿಗ್ ಬೇಕಾತವ್ರಿ ಅವೆಲ್ಲಾ
ಹ ಜಿಮಿಗ್ ಹೋತಿರ ಬಿಟ್ರಿ ಈಗ
ಜಿಮ್ಗ್ ಹಂಗೆ ನೋಡ್ರಿ ಅಲ್ ಬಾಡಿ ಹೆಂಗದಂತ ದ ಬಾಡಿ ನೋಡ್ರಿ ಅಲ್ರಿ ಹೆಂಗದಂತ
ಶ್ರವಣ ಬ್ರೋ ಶ್ರವಣ ಬ್ರೋ ಆಗಿರ್ ನೀವು
ಎ ಮೊದ್ಲೆೇ ಹಂಗ್ ಮೊದ್ಲೆೇ ಹಂಗಿದ್ದು ಮೊದ್ಲ ಈಗ ಈಗ ಹೆಂಗಾಗಿವ ನೋಡ್ರಿಲ್ಲ ಹ್ಮ ಗೊತ್ತೇ ಅದಲ್ರಿ ನಿಮ್ ಮತ್ತ ರೀ ಊಟಾ
ಆಗಿದ್ರಿಪಾ
ನಾಷ್ಟಾಗಿಷ್ಟ ಎಲ್ಲ ಊಟ ಸಜ್ಜ್ ಆಗ್ಯದಂದಂಗ ಆಯ್ತು ಊರಗಿರಿ ಮತ್ತೇಏನ್ ಮಳಿಗಿಳಿ ಬರ್ತ ಇವತ್ತ ಊರಿಗೆ ಬಂದಿವಿ ಬರ್ಲಾರ್ದವ್ರು ಏ ಇವ ನೀವೌನ ಇವು ಯಾಕ ತಂದಿದಲ್ಲೆ ಏ ನನಗ ಇವಲ್ಲ ಬೇರೆ ಇದು ಒಂದು ತೋಗ ಹ ಏ ಇಲ್ಲ ಇಲ್ಲ ನಾವಲ್ಲ ಮತ್ರಿ
ಮತ್ತೇನಿಲ್ರಿಪಾ ಇ ಇದು ಗಿಡ ಹ ಗಿಡ ಅಂತೆಲ್ಲ ಮನ್ನೆ
ನೋಡ್ರಿ ಹಾ ಕಲ್ವರ್ ಗಲ್ವರ್ ಕೊಂಟನು
ಏನ್ರೀಪಾ ನಾಳಗ್ ಬರ್ಬೇಕಲ್ತ್ತೇನ್ರೀ ಇನ್ತ್ದೆನ ನೀವ ಹೊಂಟ್ರಿನು
ಹೇ ಗುಲಬರಕ್ಕ ಎದಕ್ಕ ಹೋಗಬೇಕ್ರಿ ಕೆಲ್ಸ ಎಲ್ಲ
ಹೊಂಟಿ ನೋಡ್ರಪ್ಪಾ ಬರ್ತೀರ ಒ ಬ್ರ ಹ
ಏನದ್ರ ಕೆಲ್ಸ
ಏನಲ್ರೀ ಸ್ವಲ್ಪ ನಮ್ದ ದೋಸ್ತಂದು ಬುಕ್ ತರ ಆಯ್ತು ಹಓದ್ ಸ್ಟಡಿ ಮಾಡ್ತಾನೆ ಪಿ ಸಿ ಎಕ್ಸಾಮ್ ಬಿಟ್ರಲ್ಲಾ
ಹಾ ಹೌದೌದು
ಹ್ಮ ರೆಡಿ ಮಾಡತ ನ ಹುಡುಗ
ಅಲ್ಲಾ ಓದಲಕ್ಕತ್ತ ಅಂದಂಗ ಆಯ್ತ್ರಿ ಹುಡುಗರು
ಹ ನೀ ಬಿ ಹಾಕಿರಂತ
ೇವ್ರಿ
ಹಾ
ನಾ ಓದ್ಲಕ್ಕತ್ತವ್ರ ಹಂಗಗೆ ನಾವು
ನಾವ ಓ್ತರಿ ಹೋಗ್ಬುಕ್ ಹಗತಿರಿ
ಒಂದ ಪುಸ್ತಕ ಆದ್ರೆ ಸ್ಪರ್ಧಾ ಪ ಸ್ಪರ್ಧಾ ಸ್ಪರ್ಧಾತ್ಮಕ ಉದೇ ಲಕ ತೂರ್ ಹ್ಮ್
ಬರ ಬರಬ
ಇದರ ಮತ್ತ ಅದೇನ
ಹ ಕದರಿ ಯಾವ್ದ ಕದರಿ
ಹೋಗಿವವ್ರಿ ದಿನ ಸರ್ಬಲ್ಲಿ ಅ ಪಾಸ್ ಸಂಬಂಧ ಫಾರ್ಮ್ ತಗೋೊಂಡಕ ಅಂದ್ರೆ ಸೈ ಮಾಡ್ಕೊಳಕ್ ಹೋಗವ್ರಿ
ಹಾ ಏನಂದ್ರೆ ನ ಹೇಳ್ತ
ಎಲ್ಲಾ ಮಾಡ್ಯಾರ ಶೀಲ್ ನಡ್ದ ತಾ ಮೇಡಮ್ ಕಾಯ ಶೀಲ್ ಹೊಡ್ಸ್ಕೊಂಡ್ ಹೋಗವ್ರಿ
ದದಗ ಆದ್ರೆ ಪಾತ್ರ
ಆತದ್ರ ಏನ ಮಾಡಸ್ಕೊಂಡಿಲ್ಲ ಬರ ಸಿಗ್ನೇಚರ್ ಮಾಡ್ಸ್ಕೊಂಡ್ ಬಂದಿವ್ ದೀನ್ ಸರ್ ಬಳಿ
ಹಾ
ಅವ್ ದಿನನ್ಸಾರ ಸುಮ್ ಮಾಡಿ ಕೊಟ್ಟಾರೀ ಅವ ಹೊರಗ ಇರ್ತ ನೋಡ್ರಿ ಅಸಿಸಷ್ಟ ಸೆಂಟ್ ದೀನ್ ಸರ್ಕಾಯ ಆದ್ದು ಅಸಿಸ್ಟೆಂಟ್ ಹೊರಗ ಇತ ನೋಡಬ ಕುದರತನ ನೋಡು
ಹಾ ನೋಡಿ ನೋಡಿ ನೋಡನ್ ನ
ಅವ ಏನಲ್ಲ ಕತ್ತನ ಏ ಯಾರ್ ಸೈ ಮಾಡ್ಯಾರ ರೋ ನಿಮ್ಗ ಇದು ತೆಳಗ ಆಬೇಕು ಇದು ಮ್ಯಾಲ ಆಬೇಕು ಸಿಲ್ಲ ಬಸ್ ಬ ಸ್ಪಾಸಿಗೆ ಯಾರ ಹೇಳಾರ ನಿಮ್ಗ ನಾ ಹಂಗೆ ಹೇಳಿದಲ ನಿಮ್ಗ ರೌಂಡ್ ಅಂದ ಕೆಳಗ ಈ ಉದ್ದಂದ ಮ್ಯಾಲ ಅಂತ ಹೇಳ ಹೇಳಿಂದಲಾ ಮಲ್ಯಾಗ ಬೈ ಬೈ ಬೈಲ ಮಲ್ಲ ಕಾಯಸನ ಇಲ್ರಿ ಸರ ಅವ್ರಿಗೆ ಹಂಗೆ ಅಂದಿನ್ ತೆಳ ಮೇಡಮ್ ಇದು ರೌಂಡ್ ಅಂದ್ ತೆಳಗ ಅಂದ್ರೀ ಇದು ಮ್ಯಾಲ ಅಂತ ದ ಅಂದ್ರರು ಏ ಯಾರ ಹೇಳಾರ ನಿಮ್ಗ ಬಸ್ ಪಸ್ನ ಹಿಂಗಗೆ ಅದ ನನ್ಗ್ ಗೊತ್ತದ ಮಾಡ್ಸ್ಕೊಂಡ್ ಹೋಗ್ ಸುಮ ಬೈದಕ ಅಂದ್ರ ಕಳ್ಸ ಬಿಟ್ಟಳ್ರಿನಿಗೆ
ಹ್ಮ್ ಹ್ಮ್ ಜಾಸ್ತಿ ಐತೇನ್ರಪ್ಪಾ ಐತ್ ಲಾಸ್ಟ್ಗೆ
ಹ್ಮ್ ಸಿಗ್ನೇಚರ್ ಆಯ್ತ್ರಿ
ಮತ್ ಹಸಿನ್ ತೋರಿ ಮಾಡತ್ರಿ
ಆಯ್ತಾಯ್ತು
ಹ್ಮ್